ಹಲೋ. ಆಧಾರದ ನಮಸ್ಕಾರಗಳು ಏನ್ರೀ ಹೆಂಗೈದ್ರಿ ಹೆಂಗೈತೆ ನಿಮ್ಮ ಆರೋಗ್ಯ. ಹ.
ನಮ್ಮ ಆರೋಗ್ಯ ಒಳ್ಳೆಯದ ಒಳ್ಳೆಯಿಂದ ಇದೆ ನಿಮ್ಮ ಆರೋಗ್ಯ ಹೇಗೆ ಇದೆ.
ಉತ್ತಮವಾಗಿದೆ ಎಲ್ಲ. ದೈಹಿಕ ಆರೋಗ್ಯವನ್ನು
ನೀವು ಪ್ರೋಟೀನ್ ಸಹಿತ ಫುಡ್ ಆಹಾರವನ್ನು ಸೇವಿಸುತ್ತಿದ್ದೀರ ತಾನೆ.
ಸದ್ಯಕ್ಕೆ ಇವಾಗ ಇ ಭವಿಷ್ಯದಲ್ಲಿ ತಗೋಬೇಕಂತಂದು ಯೋಚನೆ ಮಾಡಿದ್ದೇನೆ ಹೇಗೆ ಮುಂದಿನ ಸವಲತ್ತು ನೋಡಿ ಜಾರಿಗೆ ತರಬೇಕಂತ ನನ್ನ ಆಸೆ ಇದು
ಹಾ ನನ ನನಗನಿಸಿದ ಪ್ರಕಾರ ನನಗನಿಸಿದ ಪ್ರಕಾರ ಪ್ರೋಟೀನ್ ಹೆಚ್ಚಿರುವ ಆಹಾರಗಳೆಂದರೆ ಮೊಟ್ಟೆ ಮತ್ತ ಮತ್ತು ಮಾಂಸ ಮಾಂಸದಲ್ಲಿ ನನಗೆ ಅನಿಸಿದ ಪ್ರಕಾರ ಹಾಡು ಆಡು ಆಡುವಿನ ಮಾಂಸ
ಕೊಬ್ಬು ಜಾಸ್ತಿ ಇರ್ತದೆ ಮಾಂಸದಲ್ಲಿ ಪ್ರೋಟೀನ್ ಇರುದಿಲ್ಲ ಕಾಳು ಕಾಳಿನಲ್ಲಿ ಪ್ರೋಟೀನ್ ಇರ್ತದೆ
ಹೊಸ ನಿಲಯದ ಮುಂದೆ ತೆಂಗಿನ ಮರ ಅಶೋಕ ಮರ ದೇಶಿಯ ಆಲದ ದೇಶಿ ಕೃಷಿ ಬಾದಾಮಿ ಮರ ಬೇವಿನ ಮರ ಎಲ್ಲಾ ತರಹದ ಮರಗಳಿವೆ ಅವು ನಮಗೆ ಆಮ್ಲಜನಕ ಅನ್ನು ಕೊಡುತ್ತೆ ಆಮ್ಲಜನಕವು ನಮ್ಮ ಉಸಿರಾಟಕ್ಕೆ ಬಹಳ ಎಲ್ಪ್ ಎಲ್ಪ್ ಮಾಡುತ್ತದೆ ಮತ್ತು ನಮ್ಮ ಆಮ್ಲಜನಕವು ನಮ್ಮ ದೇಹದ ಹಾ ಮತ್ತೆ ನಮ್ಮ ದೇಹದೆಲ್ಲ ಹರಡಿ
ಹ್ಮ
ಅವು ದ್ವಿತೀ ಸಂಶ್ಲೇಷಣ ಕ್ರಿಯೆಯಲ್ಲಿ ಒಳಗೆ ಹೋಗ್ತದೆ ದ್ವಿತೀ ಸಂಶ್ಲಷಣೆ ಕ್ರಿಯೆಂದರೆ ಸೂರ್ಯನ ಬೆಳ ಬೆಳಕನು ತಗೊಂಡು ಸೂರ್ಯನ ಬೆಳಕು ತಗೊಂಡು ಎಲಿ ಎಲ ಭಾಗ ದಲ್ಲಿ ಇರುವಂತ ಪತ್ರರಂಧ್ರಗಳಿಂದ ಪತ್ರರಂಧ್ರಗಳಿಂದ ಆಹಾರವನ್ನು ತಯಾರಿಸಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನ್ನು ಹೊರಗೆ ಹಾಕಿ ವರಗ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಎಂದ ಕಾರ್ಬನ್ ಡೈ ಆಕ್ಸೈಡ್ ಅನ್ನು ತಗೊಂಡು ಆಸಿ ಆಮ್ಲಜನಕವವನ್ನು ಹೊರಗ್ ಬಿಡತದೆ ಆ ಆಮ್ಲಜನಕವನ್ನು ನಾವು ನಮ್ಮ ರಕ್ತ ಸಂ ನಾ ನಾವು ಉಸಿರಾಡ್ತೀವಿ ಉಸಿರಾಡಿ ರಕ್ತ ಸಂಚಲನ ಣಕ್ಕೆ ನಾವು ಉಪಯೋಗಿಸ್ಕೊತೀವಿ ಅದನ್ನ
ಹ್ಮ್ ನಮ್ಮ ದೇಹದಲ್ಲಿ ಆಕ್ಸಿಜ ನಮ್ಮ ದೇಹದಲ್ಲಿ ಆಮ್ಲಜನಕವನ್ನು ಸಹ ಸರ ಸರಬರಾಜು ಮಾಡುವ ಆ ಖನಿಜ ಎಂದರೆ ಮ್ಯಾಗ್ನೇಷಿಯಂ ಈ ಮ್ಯಾಗ್ನೇಷಿಯಂ ನಮ್ಮ ದೇಹದಲ್ಲಿದ್ದು ಇದು ನಮ್ಮ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ನಂಬ ಕನಮ ಹಿಮೋಗ್ಲೋಬಿನ್ಲ್ಲಿ ಇದ್ದು ಅದು ಆಕ್ಸಿಜನ್ ಅವ್ರ ಜೊತೆ ಅದ್ರ ಜೊತೆ ಕಂಬೈನ್ ಆಗಿ ಅದು ದೇಹದೆಲ್ಲ ದೇಹದೆಲ್ಲ ಪೂರ ಆಹ ಆಕ್ಸಿಜನ್ ಅನ್ನು ಸರಬರಾಜು ಮಾಡುತ್ತದೆ ಇದರಿಂದ ನಮಗೆ ದೇಹದ ಪೂರವ ಆಕ್ಸಿಜನ್ ಆಮ್ಲಜನಕ ಸರಬರಾಜು ಆಗುತ್ತದೆ
ಹೌದು ಅದೇ ರೀತಿ ನಮ್ಮ ರಕ್ತದಲ್ಲಿ ಕಬ್ಬಿಣ ಕಬ್ಬಿಣಾಂಶನೂ ಇರ್ತದೆ ಆ ಕಬ್ಬಿಣಾಂಶ ಅಂಶವನ್ನು ಹೆಚ್ಚಿಗೆೆ ಮಾಡ್ಬೇಕ ಅಂದ್ರೆ ನಾವು ಸೇಬನ್ನು ಸೇಬನ್ನು ತಿನ್ಬೇಕು ಅವಾಗ ಮಾತ್ರ ನಮ ಒಳ್ಳೆಯ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿದೆ ಅಂತಂದು ಹೇಳದ ಯಾಕಂದ್ರೆ ನಾವು ಊಟ ಮಾಡೋದ್ರಲ್ಲಿೇ ನಮ್ಮ ಆರ್ಗ
ಹಾ ಕೈ ಕೆಸರಾದರೆ ಬಾಯಿ ಮಸ್ ಎನ್ನುವಂತೆ ನಾವು ಏನು ಕೆಲಸ ಮಾಡುತ್ತೇವೆ ಅದರ ಮೇಲೆ ನಮ್ಮ ಹೊಟ್ಟೆ ತುಂಬುತ್ತದೆ ಅಂದರೆ ನಾ ನಾವು ಯಾವ ರೀತಿಯ ಕೆಲಸ ಮಾಡುತ್ತೇವೆ ಅದರಿಂದ ನಮ್ಮ ಆ ಅದ ನಮ್ಮದ ಆರ್ಥಿಕ ವ್ಯವಸ್ಥೆ ನಮ್ಮ ಆರೋಗ್ಯ ಎಲ್ಲಾ ಡಿಪೆಂಡ್ ಆಗಿರ್ ಆದ್ದರಿಂದ ಬಸವಣ್ಣರವರು ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಗ ಗಾದೆ ಮಾತನ್ನು ಹೇಳಿದ್ದಾರೆ.
ಅಂದ್ರೆ ಅನುಭವಿತ ಅನುಭವಿತ ಹೇಳಿದ ಗಾದೆ ಗಾದೆಗಳು ಸುಳ್ಳಾದ್ರು ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗ ಆಗಲ್ಲ ಅಂತ ಸುಮ ಹೇಳಿದ್ದಾರೆ ಅದು ಸತ್ಯವಾಗ್ಲಿ ಯಾಕಂದ್ರೆ ಬಹಳಷ್ಟು ಅವರು ಅನುಭವಿತ ಅನುಭವದಿಂದ ನುಡಿದ ನುಡಿಗಳೆ ಗಾದೆಗಳಾಗಿರ್ತವೆ
ಹಾ
ಅನುಭವ ಗಾದೆಗಳಾಗಿರ್ತವು ಗಾದೆಗಳು ಹಿರಿಯರು ತಮ್ಮ ಸ್ವಂತ ಅನುಭವ ನಾವು ನಡೆದಿದ್ದ ಸಂಸ್ಕಾರ ಇವೆಲ್ಲದಿಂದ ಹೇಳಿದ ಗಾದೆ ಗಾದೆಗಳು ಬಹಳಷ್ಟು ಗಾದೆಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುತ್ತವೆ ಆ ಸ್ಫೂರ್ತಿಯನ್ನು ತಗೊಂಡು ನಾ ಮುಂದೆ ಹೋಗ್ಬೇಕಾಗ್ತದ
ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗುತ್ತದೆ ಈ ಕಬ್ಬಿಣ ಅಂಶಗಳು ಆಮ್ಲಜನಕ ಜೊತೆ ಇದಾಗಿ ತುಕ್ಕು ಹಿಡಿಯಲು ಸ್ಟಾರ್ಟ್ ಆರಂಭ ಆಗುತ್ತೆ ತುಕ್ಕು ಹಿಡಿಯೋದ್ರಿಂದ ಕಬ್ಬಿಣದ ಅಂಶಗಳು ಆಹ್ ಕುಂಠಿತವಾಗುತ್ತದೆ ಕುಂಠಿತವಾಗೋದ್ರಿಂದ ಕಬ್ಬಿಣದ ಸ್ಟ್ರೆಂತ್ ಕಮ್ಮಿ ಆಗುತ್ತದೆ
ಅದು ಅದು ನಾವ ಹೇಗೆ ಅದ್ರಲ್ಲಿ ಕಬ್ಬಿಣಾಂಶ ಇದೆ ಅಂತ ನಾವು ತಿಳಿಯಬೇಕಂದ್ರೆ ನಾವು ಸಾಮಾನ್ಯವಾಗಿ ಒಂದ್ ಸೇಬೆ ಹಣ್ಣು ತಗೊಂಡು ಅದನ್ನು ಸ್ವಲ್ಪ ಕಿಂಚಾಗಿ ಕಡದು ಅದನ್ನ ಹೊರಗಿಟ್ಟರೆ ಸ್ವಲ್ಪ ಸ್ವಲ್ಪ ಸಮಯ ಬಿಟ್ಟು ನೋಡಿದ್ರೆ ತುಕ್ಕು ಹಿಡಿದ ಲಕ್ಷಣಗಳು ಹೇಗೆ ನಮ್ಮ ಕಬ್ಬಿಣದಲ್ಲಿ ಕಾಣತ್ತದೆ ಅದೇ ರೀತಿಯಲ್ಲಿ ತುಕ್ಕು ಹಿಡಿದ ಅದೇ ತರಾ ಕಾಣ್ತದೆ ಯಾಕಂದ್ರೆ ಗಾಳಿ ಗಾಳಿಯಲ್ಲಿರುವ ಆಮ್ಲಜನಕ ಅದರಲ್ಲಿರುವ ಹಿಮೋ ಹಿಮಗ್ಲೊಬಿನ್ ಅಥವಾ ಕಬ್ಬಿಣ ಷ ಜೊತೆ ಹಾ ಸೇರಿದಾಗ ಅಲ್ಲಿ ತುಕ್ಕು ಹಿಡಿದ ತು ಹಿಡಿದ ರೀತಿ ಕ ವಿಶೇಷತೆ ನಮ್ಮ ಕಾಲೇಜಿನಲ್ಲಿ
ನಿಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಯಾವ ಯಾವ ಫಂಕ್ಷನ್ ಮಾಡಿದ್ದಾರೆ
ಇಲ್ಲಿ ಇತ್ತು ವಿಶೇಷ ಕಾರ್ಯ ಅಣ್ಣದಿರಿಗೆ ಎಲ್ಲ ನಾವು ಬಿಳ್ಕೋಡಿ ಸಮಾರಂಭವನ್ನು ಮಾಡಿ ಬಹಳ ಅದ್ದೂರಿಯಾಗಿ ನಡೆಸೀಅವರಿಗಿ ನಾವು ಅವ ನಮ್ಮ ಕಾಜಿನಿಂದ ಕಳ್ಸಲು ನಮ್ಗೆ ಬಹಳ ದುಃಖ ಅನ್ಸ್ತಿದೆ ಆದ್ರೂ ತಮ್ಮ ಬಾಗ ಭವಿಷ್ಯಕ್ಕಾಗಿ ಕಳಸಲು ನಾವು ಕಳಸಲೇ ಬೇಕಾಗತ ಆತದ ಅಂತಂದ ಹೇಳಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲಿ ಯಶಸ್ವಿಯಾಗಿ ಕಾರ್ಯಗೊಳಿಸಿ ಸಾಂಸ್ಕೃತಿಕ ಪ್ರತಿಯೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು. ಯಶಸ್ವಿಯಾಗಿ ಮುಗಿಸಿದ್ದೀವಿ.
ನಮ್ಮ ಹಿರಿಯರನ್ನು ಕಾಲೇಜಿನಿಂದ ಬೀಳ್ಕೊಡ್ಬೇಕಂದರೆ ಅದು ನಮಗೆ ಕಷ್ಟಕರವಾದ ಸಂಗತಿ ಆ ಕಷ್ಟಕರವಾದ ಸಂಗತಿ ನಾವು ಒಳ್ಳೆಯ ತಿಳಿದುಕೊಂಡು ಅವರ ಮುಂದಿನ ಭವಿಷ್ಯದ ಜೀವನವನ್ನು ಒಳ್ಳೆಯದಾಗಿ ಇರಲಿ ಅವರ ಮುಂದಿನ ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡಲಿ ಅವರು ಮುಂದಿನ ಜೀವನದಲ್ಲಿ ಏನಾದ್ರೂ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಹೋಗಲಿ ಎಂಬ ಆಸೆಯಿಂದ ನಾವು ಅವರನ್ನು ಬೀಳ್ಕೊಟ್ಟಿದ್ದೇವೆ ಇವತ್ತು ನಮ್ಮ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭವಿತ್ತು
ಹೌದು ಬಾಳ ಅದ್ಧೂರಿ ಅದ್ಧೂರಿ ಯಶಸ್ವಿಯಾಗಿ ಪೂರ್ ಣಗಳ ಸಾಂಸ್ಕೃತಿಕ ಚಟುವಟಿಕೆ ಬಹಳಷ್ಟು ಜನ ನೃತ್ಯ ಭರತನಾಟ್ಯ ಪ್ರತಿಯೊಂದು ಆ ವಿಧ ವಿಧವಾದ ಶಾಸ್ತ್ರೀಯ ನೃತ್ಯಗಳನ್ನು ಮಾಡಿ ನಮ್ಮ ಮನಸ್ಸನ್ನುರ ಮನೋರಂಜನೆಯಿಂದ ತುಂಬಿಸಿ ಹುರಿ ತುಂಬಿಸಿ ಇವತ್ತು ಪ್ರತಿಯೊಂದು ಪ್ರಾಧ್ಯಾಪಕರಾಗಿ ಎಲ್ಲರೂ ಬಹಳ ಆಹ್ ಮನಸ್ಪೂರ್ವಕವಾಗಿ ಫುಲ್ಲಕವಾಗಿ ತಮ್ಮ ಬರಿತಿ ಎಲ್ಲ ಚೆನ್ನಾಗಿ ಮನಸು ಉತ್ಸಾಹದಿಂದ ಕೂಡಿತ್ತು ನನ್ನದು
ಹೌದೌದು ನಾವು ಈ ಇದು ನಾವು ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ವಸತಿ ನಿಲಯದಲ್ಲಿ ನೀರಿನ ಸಮಸ್ಯೆ ಕಂಡು ಬಂದಿ ಕಂಡು ಬಂದಿದೆ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಆಹ ನೀರ ನೀರ್ಲ್ಲಾರದ ಕಾರಣ ಮಕ್ಕಳು ನೀರು ಕುಡಿಯಲು ಸಮಸ್ಯೆ ಅನುಭವಿಸಿದರು ಆದ್ದರಿಂದ
ಅದಕ್ಕೆ ಏನಂತದಂದ್ರೆ ನಮ್ಮ ಪ್ರ ಕುರ್ತಿಯಲ್ಲಿ ನೂರಲ್ಲಿ ತೊಂಬತ್ತ ಏಳು ಪರ್ಸೆಂಟ್ ಬರೀ ಸಮುದ್ರ ನೀರ ಇದೆ ತೊಂಬತ್ತೇಳೇಳು ಪರ್ಸೆಂಟ್ದೆ ಉಳಿದ ಎರಡು ಪಾಯಿಂಟ್ ಏಳು ಪರ್ ಏಳು ಪರ್ಸೆಂಟ್ ಬರೀ ಶೇಕಡ ಎರಡು ಪಾಯಂಟ್ ಏಳು ಪರ್ಸೆಂಟ್ ಏಳು ಶೇ ಹಾ ಪರ್ಸೆಂಟ್ ಅಷ್ಟೇ ಸಿಹಿನ ಎರಡು ಶೇಕಡ ಎರಡು ಪರ್ಸೆಂಟ್ ಹಿಮಾದಲ್ಲಿ ಕೂಡಿದೆ ಉಳ್ಕಿದಾ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಬಿಂದು ಆರು ಎಂಟು ಪರ್ಸೆಂಟ್ ಮಾತ್ರ ಭೂಮಿಯ ಒಳಗಿದೆ ಆ ನೀರನ್ನು ನಾವು ಅರ್ಹದ ಅರ್ಹ ಇದೆ ಅದರಲ್ಲಿ ನಾವು ಅದನ್ನು ಯಥೇಛವಾಗಿ ಬಳಸಿ ಅಲ್ಲಿ ನಾವು ಯಥೇಚ್ವಾಗಿ ಬಳಸಿ ಮುಂದಿನ ಪೀಳಿಗೆ ನಾವು ತೊಂದರೆ ಉಂಟು ಮಾಡೋದ್ರಲ್ಲಿ ಬಹಳ ಸಕ್ಷಮವಾಗಿದ್ದೀವಿ ಅಂತ ನಾನ್ ಹೇಳ ಆದ ಕಾರಣ ಇಲ್ಲಿ ನಿಮ್ಮ ಮಧ್ಯಾಹ್ನ ಕೊರತೆ ಉಂಟಾಗಿರ್ಬೋದು ಅಂತಂದು ನನ್ನ ಅಭಿ
ಇವತ್ತಿನ ಪಂದ್ಯ ಇಂಗ್ಲೆಂಡ್ ಮತ್ತೆ ಅದರ ವಿರುದ್ಧ ಭಾರತ ಪಂದ್ಯವಿದ್ದು ಇಂಗ್ಲೆಂಡ್ ನಲ್ಲಿ ಆ ಯಾರಪ್ಪಾ ಅಂತಂದ್ರೆ ಪಿಲ್ಸಾಲ್ಟ್ ಅವರು ಎಪ್ಪತ್ತ ಹೊಡೆದಿದ್ದಾರೆ ಅದು ಬರೀ ನಲವತ್ ನಾಕು ಬಾಲ್ ಅಲ್ಲಿ ಜಾಸ್ತಿ ಬಟ್ಲಲ್ ಬಟ್ಲಾರ್ ಅವರು ಇಪ್ಪತ್ತೊಂದು ಬಾಲಲ್ಲಿ ಮೂವತ್ತ ಆಾರ ಆಡಿದ್ದಾರೆ ಮತ್ತೆ ನಮ್ ಕಡೆ ಬಾಲಿಂಗ್ ಚಲೋ ಹಾಕಿದ್ದಪ್ಪಾ ಅಂತಂದ್ರೆ ಆ್ ಪ್ರಿನ್ಸ್ ಯಾದವ್ ಅವರು ಚಲೋ ಹಾಕಿದ್ದಾರೆ ಎರಡು ವಿಕೆಟ್ ತೆಗೆದುಕೊಂಡಿದ್ದಾರೆ ಮತ್ತೆ ಅರ್ಷಿತ್ ರಾಣ ಎರಡ್ ವಿಕೆಟ್ ತೆಗೆದಕೊಂಡಿದ್ದೆ ಕೋರ್ನಲ್ಲಿ ಆದ್ರೆ ಎಲ್ಲರ ಎಕ ಎಕಾನಮಿ ಅಂತಂದ್ರೆ ಅವರು ಹೆಚ್
ನಿಮ್ಮ ಪ್ರಕಾರ ನಮ್ಮ ಭಾರತದಲ್ಲಿ ನಿಮ್ಮ ಪ್ರಕಾರ ಭಾರತದಲ್ಲಿ ಕ್ರಿಕೆಟಗೆ ಎತ್ತೆಚ್ಚ ಸ್ವಛವಾಗಿ ಒತ್ತು ನೀಡುದು
ಹಾ ನಮ್ಮ ನಮ್ಮ ನಮ್ಮ ನಮ್ಮ ಬಾ ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಬಹಳ ಒತ್ತಾಯ ನೀಡುತ್ತೇವೆ
ಒತ್ತು ನೀಡೋದು ಸರೆನಾ ತಪ್ಪ ಸರೆನಾ ತಪ್ಪ
ನ ನನಗನಿಸಿದ ಪ್ರಕಾರ ಕ್ರಿಕೆಟ್ ಅಂದ್ರೆ ಒಟ್ಟೆ ಯಾವುದೇ ಕ್ರೀಡೆಗಾಗಿ ದೈಹಿಕ ಶಿಕ್ಷಣಕ್ಕೆ ಯಥೇಚ್ವಾಗಿ ಸಮಯ ಕೊಡುವುದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮ್ಮ ಸಂಂಸ್ಕೃತ
ನಾ ಹಾಗೆ ನಾ ಹೇಳ್ತಿದ್ದಿಲ್ಲ ಹಾಗೆ ಹೇಳ್ತಿಲ್ಲ ನಮ್ಮ ಭಾರತದಲ್ಲಿ ಕ್ರಿಕೆಟ್ಗೆ ಜನ ಬಹಳಷ್ಟು ಪ್ರೋತ್ಸಾಹನ ಇಡ್ತಾರೆ ಅದೇ ರೀತಿ ನಮ್ಮ ಒಲಂಪಿಕ್ಸ್ ನಲ್ಲಿ ಬರೀ ಮೂರ ಮೂರ ಹ್ಮ ಬಂಗಾರದ ಪದಕ ಗೆದ್ದಿದ್ದೀವಿ ಯಥೇಚ್ವಾಗಿ ನಾ ನಟಿಗೆ ಒತ್ತು ನೀಡೋದ್ರಿಂದ ಬೇರೆ ಕ್ರೀಡೆ ಕ್ರೀಡೆಗಳಲ್ಲಿ ನಮ್ಮ ಮನಸ್ಸು
ವಳ್ತಾ ಎಲ್ಲ ಹ
ಕ್ರೀಡೆಗಳು ಸಹ ನಾವು ಒತ್ತು ನೀಡಿದ್ರೆ ಮಾತ್ರ ನಾವು ಪ್ರತಿಯೊಂದು ಒಲಿಂಪಿಕ್ ನಲ್ಲಿ ನಾವು ಬಂಗಾರದ ಪದಕ ಗೆಲ್ಲಲು ಚಿನ್ನದ ಪದಕ ಗೆಲ್ಲಲು ನಾವು ಸಕ್ಷಮರ ಆಗ್ತೀವ ಅಂತಂದ ಹೇಳ್ತಾರೆ ಅದೇ ರೀತಿ ನಾ ನಿಮ್ ಕೇಳ್ತಿರೋದ ಕ್ರಿಕೆಟ್ ಕ್ರಿಕೆಟ್ ನಮ್ಮ ಭಾರತದಲ್ಲಿ ಒತ್ತು ನೀಡದು ಯಥೇಛವಾಗಿ ಸರಿನಾಥ್ ತಪ್ಪ ಅಂತಂದು ನನ್ನ ಪ್ರಕಾರ ತಪ್ಪು
ಹೌದೌದು ಅವಲ್ಲಾ ಬ ಕತ ಬ ಆ ಸಮಯ ಕೊಡ್ಬೇಕು ಎಲ್ಲಾ ಕ್ರೀಡೆಗಳಗ ಎಲ್ಲಾ ದೈಹಿಕ ಶಿಕ್ಷಣ ಅಂದ್ರೆ ಒಲಿಂಪಿಕ್ಸ್ ಈ ಸದ ಗುಂಡು ಎಸೆತ ಉದ್ದ ಜಿಗಿತ ಎತ್ತರ ಜಿಗಿತ ಎಲ್ಲಾ ಜಗ ಎಲ್ಲದರಲ್ಲಿ ನಾವು ಯಥೇಚ್ಛವಾಗಿ ಆಡ್ಬೇಕು ನಾವವು ಏನ್ ಮಾಡ್ತೀವಿ ಬರೀ ಈಗ ಕ್ರಿಕೆಟ್ ಕ್ರಿಕೆ ಮತ್ತೆ ಇ ಅ ಜನ ಜನ ಇಷ್ಟ ಪಡುವ ಗೇಮ್ ಗಳ ಅಷ್ಟೇ ನಾವು ಇಷ್ಟಪಡ ಇಂತಥ ಎಲ್ಲಾ ಉಳಕಿದ ಎಲ್ಲಾ ಗೇಮ್ ಗಳನ್ನು ನಾವು ಇಷ್ಟಪಡಬೇಕು ಆದ್ದರಿಂದ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕಗಳು ಬೆಳಿಯ ಪದಕಗಳು ಕಂಚಿನ ಪದಕಗಳನ್ನು ನಾವು ನಮ್ಮ ದೇಶಕ್ಕೆ ತಂದು ಕೊಡಬಹುದು ಹೌದು
ನೋಡಿ ಈ ಈ ಸತಿಯ ಒಲಂಪಿಕ್ ನಲ್ಲಿ ಒಲಿಂಪಿಕ್ ನಲ್ಲೇ ಬರೀ ನೀರಜ್ ಚೋಪ್ರಾನ್ ಅವರು ಅದನ್ನು ಬೆಳ್ಳಿ ಪದಕನ್ನ ತಂದಿದ್ದಾರೆ ನನಗೆ ಮಾಹಿತಿ ಪ್ರಕಾರ ಯಾವ್ದೇ ರೀತಿ ಈ ವರ್ಷ ಚಿನ್ನದ ಪದಕ ಬಂದಿಲ್ಲ ಇನ್ನೂವರೆಗೂ ಮೂರ ಈ ವರ್ಷ ಬಂದಿಲ್ಲ ಅದೇ ರೀತಿ ನಾವು ಹೇಳ್ತದೆ ಕ್ರೀಡೆಯಲ್ಲಿ ನಮ್ಮ ಭಾರತ ಉನ್ನತ ಸ್ಥಾನಕ್ಕೆೇರ್ಬೇಕಂದ್ರೆ ನಾವು ಪ್ರತಿಯ ಒಂದು ಕ್ರೀಡೆಕ್ಕೂ ನಾವು ಸ್ಥಾನಮಾನ ಕೊಟ್ಟು ಅದಕ್ಕೆ ಸಮಯ ಕೊಟ್ಟು ಅದಕ್ಕೆ ಬೆಲೆ ಕೊಟ್ಟಿದ್ದಾಗ ಮಾತ ನಾವು ಒಓಲಂ ಪಿಕ್ ನಲ್ಲಿ ನಾವು ಚಿನ್ನದ್ ಪದಕ ಗೆಲ್ಲಬಹುದು
ಹೌದು ಸರಿ ಮಾತಡಿ ನಂದ ಓ ಸರಿತ ಇಡಿರ್ಲಿ ಸರಿ
ಹ